ಹಲೋ
ಹಲೋ ಆರಾಮಿದ್ಯ ಗೌಡ
ಆರಾಮ್ ನೋಡುಬ್ಬ ಅಣ್ಣ ನೀನು
ಹಾ ನಾನ ಅರಾಮಿನಪ್ಪಾ ಊಟ
ಹಾ ಈಗ್ ಜಸ್ಟ್ ಆಯ್ತ್ ನೋಡೋಣ ಜಸ್ಟ್ ಆಗಿ ಹೊರಗ ಕುಂತಿದ್ವಿ ನೀ ಹಚ್ಚಿದ್ವಿ ಫೋನ್
ಹೌದಾ ಏನ್ ಸ್ಪೆಷಲ್
ಏನ್ ಸ್ಪೆಷಲ್ ಇಲ್ಲ ನೋಡಣ ಅದೇ ಪಲ್ಯ ಅನ್ನ ಸಾರು ಚಪಾತಿ
ಹ್ಮ್ ಹ್ಮ್ ಹೌದಾ ನಾವು ಸ್ವಲ್ಪ ನಮ್ ಫ್ರೆಂಡ್ಸ್ ಜೊತೆ ಹೊರಗ ಬಂದಿದ್ವಿ ನಾವು
ಹ್ಮ
ಹೋರಗ ಬಂದೆಸಿ ನಮ್ಮ ಹಳೆ ಪ್ರಂಡದೆಲ್ಲ ಕೂಡಿದ್ವಿ
ಹ್ಮ
ಕೋಡ ದಸಂದ ಚಿಕನ್ ಪಾರ್ಟಿ ಮಾಡ್ಕೊಂತೀವಿ
ಹಾ ವಜ್ಜೇಂದ್ರಲ್ಲ
ಹ ಎಲ್ಲಾರ ಒಂದು ಐದ ಐನೂರು ರೂಪಾಯಿ ಹಾಕಿವಿ ಎಲ್ಲ ಚಿಕನ್ ಆಯ್ತ ರೊಟ್ಟಿ ಆಯತು ಅದು ಕೂಡ ಸ್ನಾಕ್ಸ್ ಯಾತ ಮತ್ತ ನಮ್ಮ ಕಣ ಎಲ್ಲ ನಡೆದದ ಗೌಡ ಎಲ್ಲ ನಿಮ್ಮ ಕೃಪೆ ಇಂದ
ಅಯ್ ನಮ್ ಕೃಪೆಲ್ಲಣ್ಣ ನಿಮ್ ಕೃಪೆಯಿಂದ ನಾವ ಇದ್ದೀವಿ
ಹ ಇಲ್ಲಪ್ಪ ಗೌಡರು ಗೌಡ್ರ ಕೃಪ್ಪಿಂದ ಎಲ್ಲರ ನಡೆದವ
ಹ್ಮ್ ಏನಣ್ಣ ಏನ್ ವಿಶೇಸತಿ ಎಲ್ಲಾರು ಕೊಡಿಬಿಟ್ರಿ
ಹ್ಮ್ ಏನಿಲ್ಲ ಅದು ನಮ್ಮ ಫ್ರೆಂಡದು ಮೊನ್ನೆ ಮದ್ವೆೆ ಆಯ್ತು ಮಳ ಆದ್ಮೇಲ ನಮ್ ದೋಸ್ತ್ ಹೇಳ್ದ ನಮ್ಗ ಪಾರ್ಟಿ ಕೊಡಸ ಅಂದ್ಬಿಟ್ಟು ಇವತ್ತು ಯಾಕೋ ಒಂದ ದೇವ್ರ ದೊಡ್ಡ ಮನಸ್ಸ ಮಾಡಿಬಿಟ್ಟ ನನಿಗೆ ಪಾರ್ಟಿ ಕೊಡಸಷ್ಟು ಎಷ್ಟು ದಿನ ಏನಿದ್ರೆ ಹೊಸ ಗಾಡಿ ತಗೊಂಡ ಮತ್ತ ಮತ್ತ ಅವನ್ ಬರ್ತಡ ಬಂತು ಎಲ್ಲ ಮನಿ ಕಟ್ಟಿಸಲ್ಲ ಕಟ್ಟ ಒಂದ ಪಾರ್ಟಿನ ಕುಟ್ಟಿಸಲ್ಲ ಇವಾಗ ಮದ ಆದ್ಮೇಲೆ ಪಾರ್ಟಿ ಕೊಡ್ಸಕ್ ಅಂತಾನ
ಹ್ಮ್
ಹ್ಮ್ ಎಲ್ಲಾರ ಕುಡ್ಗಷ್ಟನ ಮಾಡ ಕುಂತೀವಿ ಪಾರ್ಟಿ ನಾವನು ಇವಾಗ
ಹ
ಅದ್ರಲ್ಲಿ ಫ್ರೆಂಡ್ಸ್ ಪಾರ್ಟಿ ಕೊಡ್ಸೋದ ಅಪರೂಪ
ಹೌದೌದಣ್ಣ ನಿಜ
ಅಪರೊಪಾ ಇವಾಗ ಕೊಡಸ್ತಾನಂತಂದ್ರೆ ಸುಮ್ನೆ ಯಾಕೆ ಮಿಸ್ ಮಾಡೋಣ ನಾನು ಒಂದೇ ಹ ನಾನು ಒಂದ ದಿನ ಕೆಲಸ ಮಿಸ್ ಆದ್ರೆ ಪರವಾಗಿಲ್ಲ ಪಾರ್ಟಿಗೆ ಹೋಗ್ಬೇಕಂತ ಅಂದ್ಬಿಟ್ಟು ಪಾರ್ಟಿ ಬಂದಿನಿ ಇವಾಗ ಇವಾಗ ಕೆಲ್ಸ ಸಿಗುತ್ತಾ ದಿನ ಸಿಗುತ್ತಾ ಕೆಲ್ಸ ಏನ ಮಾಡಕ್ಕ
ಹೌದನ್ನ ಫ್ರೆಂಡ್ಸ್ ಸಿಗಲ್ಲ ಮತ್ತೆ
ಹಾ ಫ್ರೆಂಡ್ಸ್ ಸಿಗ್ಲಲ್ಲ ಮತ್ತ ಏನ್ ಮಾಡಿದಿ ನಾಳೆ ಬೇಕಾದ್ರೆ ಕೆಲ್ಸ ಹೋದ್ರೆ ಆಯ್ತಂತ ಅನ್ಕೊಂಡು ಬಿಡ್ಬಹದು ಇವಾಗ ಮತ್ತೆ ಸಿಗತವಿ ಮತ್ತೆ ಯಾವಾಗ ಸಿಗತ ಅವಲ್ಲ ಮುಂದೆ ನಮ್ಮೂಊರು ಜಾತ್ರೆ ಬರುತ್ತ ಅವಾಗೇ ಸಿಗೋದು ಒಂದ ವರ್ಷಕ್ಕೆ ಅನ್ಸುತ್ತೆ ನಾವು
ಹೌದೌದೌದು
ಇವಾಗಲ್ಲ ನಾವೆಲ್ಲ ಟೆಂತ್ ಅಲ್ಲ ಆದ್ಮೇಲೆ ಒಂದ ಕೆಲವೊಂದ ದಿವ ಹುಡುಗರು ಬೆಳರಿಂದ ಡ್ಲಾ ಹೋರು ಮತ್ತೆ ಈ ಕಡೆ ಬೇರೆ ಬೇರೆ ಕಡೆ ಹೋದ್ರುವಂತ ಸಂತ ಹೊಲದಲಿ ಕೆಲಸ ಮಾಡ್ತಾರೆ ನಾವವು ಊರ್ ಕಡೆ ಹೋದಾಗ ಅವರು ಸಿಗಲ್ಲ ನಾವು ನಾವ್ನು ಹೋಗಲ್ಲ ನಮ್ ಕೆಲ್ಸ ಇರುತ್ತ ಮತ್ತೆ ಸೆಕೆಂಡ್ ಪಿಯುಸಿ ಬಂದ್ಮೇಲೆ ಅಲ್ಲಿ ಹುಡುಗ್ರ ಮತ್ತೆ ಬೇರೆ ಕಡೆ ಹೋಗಲ್ರ
ಹಾ
ಇವಾಗ ಹೆಂಗ ಹಬಿಡ್ತಂದ್ರೆ ಸಣ್ಣತಿ ಸಣ್ಣಸ ಇರುವಾಗನೇ ಎಲ್ಲ ಒಂದೇ ಕಡೆ ಇರುತ್ತೋ ಅವಾಗೆಲ್ಲ ಒಂದೇ ಮನಸ್ಥಿತಿ ಇರುತ್ತಾ ಮನೆ ಇವಾಗ ಬೆಳಿತ ಬೆಳತೇನೆ ಎಲ್ಲ ಮನೆ ಜವಾಬ್ದಾರಿ ಹ ಮತ್ತೆ ಬೇರೆ ಬೇರೆ ಕೆಲ್ಸಗಳು ಬರ್ತಾವಲ್ಲ ಇವಾಗ ಏನ್ ಮಾಡಕ್ ಈಾಗಲ್ಲ ಅವಾಗಲ್ಲ ಪರಿಸ್ಥಿತಿ ಹೊಂದ್ಕೊಂಡ ಬೇರೆ ಕಡೆ ಕೆಲ್ಸಕ್ಕ ಆದ್ರೂ ಹೋಗ್ಬೇಕು
ಹ
ಹ್ಮ ಜವಾಬ್ದಾರಿ ಹೊಂದ್ಕೊಂಡು ಬೇರೆ ಕಡೆಆದ್ರುವೆ ಇರ್ಬೇಕು
ಹೌದೌದು
ಹ್ಮ್ ಪರಿಸ್ಥಿತಿ ಹೆಂಗ ಆಟ ಆಡಿಸತಾ ಹಂಗ್ ನಡಡಿಬೇಕಪ್ಪ ನಮ್ ಲೆಕ್ಕ ದ ಆಗತ್ತಂದ್ರೆ ಆಗಲ್ಲ ಕೆಲಸ
ಹಲ್ಲ ಅಲ್ಲ ಹಾ ಇಲ್ಲ ನಾನ ಇಲ್ಣ ಇದೇ ನಾನ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನ
ಇನ್ ಎಡಿಕೇಶನ್ ಮುುದಿಲ್ಲ ನಿಂದು
ಹ್ಮ್ ಇಲ್ಲಣ
ಹೌದೌದು ಹದ ಹದ ಹ್ಮ ಚೆನ್ನಾಗ್ ಹೋದ ನನ್ಗೆ ಇವಾಗ ಆ ಓದಕಚ್ಚರ ಮನ್ಯಾಗ ಓದ ವಯ್ಸದ ಆರಾಮವಾಗಿ ಓದ್ಕೆ ಮಾಡಡುವ ಮುಂದ ನಮ್ಮಂಗಾದಾಗ ಓದಂತಂದ್ರೆ ಓದಕ್ಕ ಆಗಲ್ಲ ಯಾಕಂದ್ರೆ ಪ್ರೆಸರ್ ಎಲ್ಲ ಜಾಸ್ತಿ ಆಗಿರ್ತಾವ ಈ ಕಡೆ ಮನೆ ಟ್ಯಾಂಕ್ ಈ ಕಡೆ ಮದುವ ಅವೆಲ್ಲಾ ಜಾಸ್ತಿ ಆಗಿಬಡ್ತಾವ ಮುಂದ ಒಂದ್ ಓದ್ತನಪ್ಪಾ ಅಂತಂದ್ರನು ಹೋದಾಗ ಹದಾಗ ಟೈಮ್ ಸಿಗಲ್ಲ
ಸರಿಣ್ಣ ಸರಿ
ಅದಕ್ಕೆ ನಾನು ಒಂದು ಹೊಸತಾಗಿ ಸ್ಕೂಟಿ ಹೊಸ್ತಾಗಿ ಒಂದು ಸ್ಕೂಟಿ ಹೋಗ್ಬೇಕ ಮಾಡಿದ್ದೆ
ಹಾ
ಅದೇ ನಿನ್ ಹತ್ರ ಇತ್ತಲ್ಲ ಒಂದು ಸ್ಕೂಟಿ ಅದು ಯಾವ ಮಾಡಲು ಯಾವಾಗ
ಹೌದ ಅದಣ ಅದು ಎಂಟಾರ್ಕ ಅಂತ ಹೇಳೋಣ ಎಂಟಾರ್ಕ ಗೊತ್ತ
ಹಾ ಹಾ ಎಟಾರ್ಕಾನ ಅದು ಹ್ಮ್ ಅೌದಾ ಇವಾಗ ನೀನು ಅದೇ ನೀನು ಹೊಸ್ತೆ ತಗೊಂಡಿದ್ದ ನು ಚೆ ತಗೊಂಡಿದ್ದ
ಹ್ಮ ಯಾವ್ದಣ್ಣ ಅದಣ ಅದ ಎಂಟಾರ್ಕ್ ನ ತೊಗೊಂಡ ದಣ ನಮ್ದು ನಮ್ ನಮ್ಮ ಮಾನ್ ನಮ್ ಮಾಮೂನ್ ದಣ ಆಕ್ಚುಲ್ ಅ ನ ನಂದಳ
ಹಾ ಹಾ
ನಮ್ಮ ಮಾಮೂರು ಅವ್ರು ಬೇರೆ ಬೈಕ್ ತಗೊಂಡರು ಅವ್ರು
ಹ್ಮ್ ಹ್ಮ್
ಅವರು ಪಲ್ಸರ್ ತೊಗಂದ್ರು ಬೈಕ್ ಅದಕ್ಕೆ ಈ ಬೈಕ್ ನನ್ ಕೊಟ್ರರು ಅದು ಎರಡ್ ಸಾವಿರದ ಇಪ್ಪತ್ತೇಳಏನೇ ಮಾಡೋಲ್ಲ ನಾ ಎಂಟ ಒನ್ ಟ್ವೆಂಟಿ ೈವ್ ಸಿ
ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡಲ್ಲ
ಎರಡ್ ಸಾವಿರದ ಇಪ್ಪತ್ತೆರಡನ ಮಾಡಲಣ ಒನ್ ಟ್ವೆಂಟಿ ಫೈವ್ ಸಿ ಸಿ
ಹಿಂಗೆ ಮೈಲೇಜ್ ಎಲ್ಲಾ ಜಾಸ್ತಿ ಜಾಸ್ತಿ ಕೊಡುತ್ತಾ
ಮೈಲೇಶು ಒಂದು ನಲ್ವತ್ ಕೊಡ್ತಿರ್ಬೋದಣ್ಣ ಬಾಳೆನೆೆಲ್ಲ ನಲ್ವತ್
ಅಲ ಹೊತ್ತ ಇವಾಗ ಏನ್ ಮಾಡಿದೆ ಅಗ ಗಾಡಿ ಇಟ್ಕೊಂಡಿದ ಮಾರಾಕಿದೆ
ಹಣದು ನಾ ಇಟ್ಕೊಂಡನಣ್ಣ ಇನ್ನೊಂದು ಮಾರ್ತೀನಿ ನಾನು ಒಳ್ಳೆ ರೇಟ್ ಬಂದ್ರೆ ಮಾರ್ತೀನಿ ನಾನು ಬೇರೆ ಬೈಕ್ ಬೈಕ್ ತಗೋಬಬೇಕಕ್ ಅಂದತ್ಕೊಂಡಿ ನನ್ ಸ್ಕೂಟಿ ಮರಿ
ಹ್ಮ ಹಾ ಬೈಗ
ಹಾ
ಇವಾಗ ನೀನು ಅದರಿಂದ ತಾನ ಡೈಲಿ ಕಾಯಿೇಜ ಹೋಗೋದು ಬರದು
ಹಾ ಅದರ ವಿಷಯಂ ಕಣ
ಹ್ಮ ಅದ ಟ್ಯೂಬ್ ಲೆಸ್ ಇದೆ ಟ್ಯೂಬ್ ಟ್ಯೂಬ್ ಹಾಕ್ಬೇಕ ಅದ್ರಲ್ಲಿ
ಹಾ ಎರಡು ಟೂಬ್ಲೇಸ್ ಇದೆ ಅಣ್ಣ ಎಲ್ಲ ಎಲ್ಲ ಕಂಡೀಷನ್ ಎಲ್ಲಾ ಕರೆಕ್ಟ್ ಆಗಿದ ಅಣ್ಣ ಬೈಕ್ ಬಾಳ ಸ್ಮೂತ್ ಇದೆ ಚೆನ್ನ ಇಂಜಿನ್ ಪರ್ಫೆಕ್ಟ್ ಆಗಿದೆ ಆದ್ರೆ ನಾನೇ ಸ್ವಲ್ಪ ಅದು ನೋಡಸ್ತಾ ಇಲ್ಲ ಇೀಚೆಗೆ ನೋಡಿದ್ರಲ್ಲ ನಾನು ಇರೋ ನ ಒಬ್ಬನೇ ಗಣಮಗ
ಹೌದೌದು
ಮನೇಲಿ ಬೈಕ್ ಓಡಸ್ಬೇಡ ಓಡಸ್ಬೇ ಬಸ್ಸಿಗೆ ಹಯ್ೇ ಅಂತಾರ ಡೇಲಿ ನನ್ ಕಾಲೇಜ್ ಬಸ್ಸಿಗೆ ಹೋಗಯ್ ಬರೋದು ಅದಕ್ಕೆೇಏನೊಂದು ಬೈಕ್ ತಗೋಬೇಕಂತ ಇೇ ನೀನ್ ನೋಡೋಣ ಒಳ್ಳೆ ರೇಟ್ಗೆ ನ ಕಲ್ನೇ ತಗೋತೀ ಬೇರೆ ಬೇ ಸ ಬಿ
ಎಲ್ಲಾ ನಾನು ಹೊಸ್ತಕ್ಕೆ ತಗಕೊಂಡ್ ಮಾಡಿದೀನಿ ಮಗ ಹಸಿ ಕನ್ನಡಲ್ಲ ಬಿೇಡ ಸುಮ್ಮನೆ ಹೋಗ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಡೌನ್ ಪೇಮೆಂಟ್ ಕಟ್ಬಿಟ್ಟು ಬಂದು ನೀವು ಇಾಗ ಡೌನ್ ಪೇಮೆಟ್ಬಿಟ್ಟು ವಸತ ಇ ತಗೊಂಡ ಅಂತ ಅಂದ್ರೆ ಆಾಗ ನನ ನಾಲ್ಕೈದು ವರ್ಷ ಏನು ಏನು ಕೆಲಸ ಬರ್ಾರ್ದ ಓಡುತ್ತ
ಹೌದಾನ ನಿಂದನ್ ಕರೆಕ್ ಇ ಪಲಾನ ಹ ಹಂಗಗೆ ಮಾಡ್ಬಣ
ಇವಾಗೆಲ್ಲ ಹೊಲ ಮನಿ ಕೆಲಸ ಎಲ್ಲ ಜಾಸ್ತಿ ಆಗಿಬಿಟ್ಟದಲ್ಲ ಹೊಲಸಿಂದ ಮೇವ್ ತರೋದು ಹತ್ತ ತರೋದು ಹೊ ನೀರ್ ತಗೊಂಡ ಹೋಗ ನೀರ್ ಕ್ಯಾನ್ ಹಾಕಂಬರದೆ ಮತ್ತೆ ಹ ಮತ್ತ ಏನ್ ನಡ್ಬೇಕಂತ ಅಂದ್ರ ರಾಸಾಯನ ಗೊಬ್ಬ್ರ ಹೊಡಿಬೇಕಂತಂದ್ರ ಇವಾಗ ಡೀಸೆಲ್ ತಂಬರದು ಹತ್ ತೊಂಬರದ ಆ ಸಲ
ಹ
ಅದಕ್ಕೋಸ್ಕರ ಬೈಕ್ ಬೈಕ್ಿಂತಾನ ಸ್ವಲ್ಪ ಕುಡಂ ಜಾಸ್ತಿ ತಗೋಕಂತ ಇದೆ
ಅದ ನಾ ಡೈಲಿ ಓಡಾಡದ ಸ್ಕೂಟಿನೇ ತಗೋಬೇಕು ಲಾಂಗ್ ಡೈವ್ ಅಂದೆ ಬಯ
ಇಲ್ಲ ಲಾಂಗ್ ಡ್ರೈವ್ನಲ್ಲ ನಮ್ಗೆ ಹೊಲ್ಲಿಂದ ಮ ಮನೆ ಮನೆಯ ಅಂದ್ರ ಸ್ವಲ್ಪ ನಾನು ಇಂದು ಡಿಕ್ಕಿ ಇರ್ತಲ್ಲಾ ಡಿಕ್ಕಿ ಸ್ವಲ್ಪ ದೊಡ್ಡ ದೊಡ್ಡ್ದ ಇರ್ತ ಅದಕ್ಕ ನಾನು ಹೊಲ್ದಲ್ಲಿ ದನ್ನ ಕರ ಇದೆಲ್ಲಾ ಹಾ ಅದು ಇಿಡ್ಕೊಂಬರಕ ಡಿಕ್ಕಿಲ್ ಹಿಡ್ಕೊಂಬರಕ ಮತ್ತೆ ಸೀಮೆ ಅವು ಏನ ಆಸೀಮೆ ಇತ್ತ ಅಂದ್ರೆ ಮುಂದೆ ಇಡ್ಕೊ ಬರಕ್ ಆಗತ್ತ
ಹ್ಮ್
ಹ್ಮ್ ಅದಕ್ಕೋಸ್ಕರ ತಗೋ್ಬೇಕಕ್ಂತ ಮಾಡಿದೀನಿ ಮತ್ತೆ ಫ್ಯಾಮಿಲಿಗೋಸ್ಕರನ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಇರ್ತದು ೇ ಜಾಸ್ತಿ ಜನ ಕು ಹೋಗಬಬ ಹೋಗ್ಬೋದತ್ರ ಅಲ್ಲಿ ಮುಂದೆ ಹಿಂದ ಹ ನಮ್ಮನ ಲೇಡೀಸ್ ನ ಓಡಸ್ಬೋದ ಬೈ ಅದನ್ನ ಬೈ ಕೊಡ್ಸಕ್
ಹ ಎಲ್ಲಾ ಎಲ್ಲಾ ಅನುಕೂಲ ಇದೆ ನೋಡೋಣಗರಲ್ಲಿ
ಹ್ಮದದನ್ನ ತೋಕೊೊಂಡ ಮಾಡಿದ್ದೀನಿ ಮ
ಹ್ಮ ಕದಿರಾನ
ಏ ಎಷ್ಟು ಬಳತ ಇವಾಗ ಸ್ ಹೊಸ್ತೆ ತೋಬೇಕಂತ ಅಂದ್ರದು
ಹೊಸ್ತಾಗಿ ನೋಡೋಣ ಒಂದುಳ ಜುಪಿಟರ್ ಜಾಸ್ತಿನೇ ಬಿಳತೋಣ ಜುಪಿಟರ್ ಕಂಪ್ನಿ
ಚಿಪಿಟ್ಟಾರ ಈಗ ನಿಮ್ದು ಎಂಟರ್ಕ್ ಅಂತ ಅಂದ ಇದ ಅದನ್ನು ಚೂಪ್ಟರ್ ಕಂಪ್ನಿ ಇದುೇಣ
ಅ ಟಿ ಎಸ್ ಕಂಪನಿ ಅಣ್ಣ ಅದು ಅದನ್ನು ಟಿ ಎಸ್ ಇದೂನು ಟಿವ್ಸ್ ಕಂಪನಿ ನೇ
ಮಾತ್ರ ಬೇರೆ
ಆ ಇದು ಜುಪಿಟರ್ ಬಲ್ಲಿ ಪವರ್ ಇರಲ್ಲಣ್ಣ ಎಂಟರ್ ಬ ಪವರ್ ಇರ ಒನ್ ಟ್ವೆಂಟಿ ಪೈ
ಹ್ಮ್ ಹಾ್ ಪವರ್ ಜಾಸ್ತಿ ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ತಪ್ಪ ಪ್ಪ ತಮ್ಮ ಜಾಸ್ತಿ ಇದಿನನಲ್ಲ ಮತ್ತೆ ನಮ್ಮ ಹೆಣ್ಮಕ್ಳು ಅವರು ಇವರು ಕೂತ ಸ್ವಲ್ಪ ಜಾಸ್ತಿ ಒಟ್ಟಾಗುತ್ತ ಸ್ವಲ್ಪ ಜಾಸ್ತಿ ಪೋರ್ಸರದೇ ಬೇಕು
ಅಂದ್ರೆ ಎಂಟ ತಾರಕಿನ ತಗೊಂಡ ಚೆನ್ನಾಗಿರುತ್ತೆ ಎಂಟ ತಾರಕ ಎಲ್ಲ
ಹ್ಮ್ ಫುಲ್ ಮಾಡಿಫಲ್ಲ ಮಾಡ್ಸಬೋದಲ್ಲ ತಗೊಂಡ್ಬಿಟ್ಟು
ಹ್ಮ್
ಇವಾಗ ನಿನ್ ಬೈಕನ್ ಹಂಗಗೆ ಇಟ್ಟಿದೆ ಏನ ಮೋಡಿಫ್ಯ್ ಮಾಡಿಸಿದಯ
ಡಿಫೈನ
ಮಾತ್ ಸ್ವಲ್ಪ ಏನ ಮಾಡಿಪೈ ಫುಲ್ ಹ ಹ ಲುಪ್ತಾಯ ಕಾಣಂತ ಆದ್ರೆ ಅದ್ರಲ್ಲ ಅದ್ರಲ್ಲಿ ಬೇರೆ ಇವಾಗ ಕಾಯಲೆ ಬಿದೆ ಕಾಲೇಜಗೆ ಹೋಗತಿ ಅಂತ ಅಂದ್ರ ಲೊಕಾಲಿಟ್ರ ಹೋಗ ಗಾಡಿ
ಹ ಇಲ್ಲಣಸ ಸಿಂಪಲ್ ಆಗಿದ್ರನೆ ಸಾಕ
ಹ್ಮ್ ಸಿಂಪಲ್ ಆಗಿರದ್ರೆ ಇದ ಇನ್ನು ಚಲೋ ಬಿಡು
ಹ್ಮ್
ಹ ಮತ್ತೆ ಏನ್ ಹೇಳ್ತ ಸಮಾಚಾರ ಸ್ಟಡಿ ಎಲ್ಲ ಚೆನ್ನಾಗತ
ಏ ಚೆನ್ನಾಗಿ್ ನಡದಾನ ಇದೇದ ಒಂಥರ ಈ ವಯಸ್ಸ ಹೆಂಗ ಅಂತ ಗೊತ್ತರೋಣ ನೀನ್ೇಗೆ ಹೇಳ್ತ
ಹ್ಮ್ ಗೊತ್ತು ಗೊತ್ತು ನನಗೆಲ್ಲ ಗೊತ್ತಾಗರ್ತದೆ ಅದನ್ನಲ್ಲಾ ಎಳ್ಗ ಕಖಾಲಿ ಹಾಗ
ಹ್ಮ್ ನಾವ ಒಂಥರನ ಯಚನೆ ನಾವ ಒಂಥರಾನೇ ಯೋಚನೆ ಮಾಡಿರ್ತೀವಿ ಆಗದೇ ಒಂಥರ
ಹ್ಮ ಅದು ನಿಜೆ ಬಡ ಇವಾಗ ಸುಮ್ಮನೆ ಅದಕ್ಕೆಲ್ಲ ತೆ ಕೊಡಸಬಡ ಇವಾಗಲ್ಲಾಓದ್ೇನೆೇ ಓದ್ಬೇಕಕ್ ಮುಂದೆ ಆತರ ಎಲ್ಲ ಮಾಡೋದಲ್ಲ ತುಂಬನೇ ಇರುತ್ತ ನೀನ್ ಬೇಡ ಅಂದ್ರೆ ಮಾಡ್ಬೋದು ಮುಂದೆ ಇವಾಗ ಈ ವಯಸ್ಸಿನಲ್ಲಿ ಅದನ್ನೆಲ್ಲ ಅೇ ಮಟ್ಟಿಗೆ ಬಕ
ಹಾ ಅದೇ ಕಂಟ್ರೋಲ್ ಮಾಡ್ತಾ ಇದ್ದೇನೆ ನಾನನ್ ಆದಷ್ಟು
ಇವಾಗ ನಿನ್ ಕಣ್ಣ ಮುಂದೆ ನೋಡ್ತಾ ಇಲ್ಲ ನಾನ ನಾನೆಲ್ಲಾ ಅದನ್ನೆಲ್ಲ ಜಾಸ್ತಿ ಮಾಡ್ಬಿಟ್ಟು ಾಗಲ್ಲ ಯಾವ ಪರಿಸ್ಥಿತಿ ಬಂದಿನನಂತ ನನಗ ಗೊತ್ತದಲ್ಲ ಯಾವ್ರ ಡಿಪ್ರೆಷನ್ ಹೋಗಿದ್ದೆ ಯಾವತರ ಮಾಡಿದ್ದೆ ಅಂತಬ
ಹೌದೌದಮ್ಮ ನ ನೋಡಿ ಅದಕ್ಕೆ ನಿಮ ನಿಮ ನಿಮಗೆ
ಅದಕ್ಕೆ ನಾನ್ ಸ್ವಲ್ಪ ಅನುಭೋದ್ ಮಾತು ಹೇಳ್ತಾ ಇದನಿ ಕೇಳ ಆತರ ಎಲ್ಲಾ ಮಾಡಕ್ ಹೋಗೋಡ ನೀನು ಹಾ ಮುಂದೆ ಒಂದ್ಿನ ರರಿಗ್ಗಡ್ ಆಗುತ್ತೆಗೆ ಆತರ ಮಾಡ್ಬಡ
ಹಾ ಸರಿ ಅಣ್ಣ ಅಂತರ ಏನ ಎಲ್ಲಾ ಮಾಡಲ್ಲ ನಾನನ್ ಹೇಳ್ತಾ ಇದ್ದೀನಿ ನಾನು ಬೇರೆ ಹುಡುಗರು ನೋಡ್ತೀನಲ್ಲ ನಮ್ ಕಾಲೇಜಲ್ಲಿ ಸ ಸರಿ ತಗೋಣ ಮನೆಯಿಂದ ಕಾಲ್ ಬರ್ತಾ ಇದ್ದೇನೆ
ಹಾ ಸರಿ ಸರಿ